ಹ ಸಂಜೆ ಕಸತಿಲ್ಲ ಹಲೋ ಏನ್ ಮಾಡ್ತಿ ಸಂಜು
ಹಾ
ಏನು ಊಟ ಆಯ್ತಾ
ಆಯ್ತಪ್ಪಾ ನಿಂದು
ಹ ನಮ್ದು ಆಯ್ತು ಏನ್ ಮಾಡ್ತೆ
ಕೇಳಸಿಲ್ಲ
ಏನ್ ಮಾಡಕತಿ
ಏನಲ್ಲಾ ಮ್ಣ ಹಾಗತ್ತೇನೆ
ಅಲ್ಲಿ ನೆಟ್ವರ್ಕ್ ಎಲ್ಲಲ್ಲಿ ಎರ್ತೇರ್ಗಡಪ ಏನ ಇಲ್ಲಪ್ಪ ನಾನನ್ಸಮ್ಮನೆ ಖಾಲಿ ಪ
ನೀ ಎಲ್ಲದೆ
ಇ ಕಡೆ ಸೆರೆಂಡ ಟೆರೆಸ್
ಹಲೋ
ಟೆರೇಸ್ ಟೆರೇಸ್
ಅಲ್ಲಿದ್ದೀಯ ಮ್ಯಾಗ
ಹಾ ಮೇಲ್ಗಡೆ ಇದೀನಿ ನೀರ್ ವಾಟರ್ ಹತ್ರ ಬರ್ಬೇಕ ಏನನ್ ಸುಮ್ನೆ ಕುಂತ ನಂಗೆ
ತಡಿ ಬಂದೆ ನ ಚಿ ಹ ಹಾ
ಮೇಲ್ಗಡೆನ ಬಾ ಎಲ್ಲಾ ಅಂದ್ರ
ಬಂದೆ ಮಾಡ್ಲಪ್ಪ
ಹೌದಾ
ಹ್ಮ್
ಹ್ಮ
ಹ್ಮ
ಕಾಲೇಜ್ ಎಲ್ಲ ಹೆಂಗ ವಷ್ಟ ಅದ
ಏನೆಲ್ಲ ಪ ಅಂಗ ಉಂಟದ ನಿಮ್ದ
ಹ್ಮ ಚ ಸುಮ್ಮಂಟ ನಿ ಮಸ್ನ್ ಚೆನ್ನಾಗಿಲ್ಲ ಅ
ಏನಾಗತೆ
ಏನೋ ಒಂದ್ ಲೆಕ್ಕ ಯ
ಹ್ಮ
ಚ ಚ
ಹಲೋ
ಸ
ಸ್ವಲ್ಪ ಜ್ವರ ಮಾತಾಡಕ್ಕೆತಿಲ್ಲ ಹ್ಮ್ ಯಾಕಲ ಇಲ್ ನೀನು
ಕಸ ಚಲ ಯ ಕ್ಲಾಸ ಕ್ಲಾಸ ಆತ ಕ್ಲಾಸ್ ಆಗ್ತಾಗಲ್ಲ
ಹ್ಮ್ ನೀ ಅರ್ಥ ಮಾಡ್ಕಂದ್ರೆ ಅರ್ಥ ಆಗತ್ತದ
ಆಗ್ತಾ ಮಾಡ್ಕಂದ್ರ ಆಗ್ತದನ್ನು ನಾವು ಪೂರ ದೌರ್ ಸಂಖ್ಯ ಕೆಳಕಿಲ್ಲ
ಹ
ಅಚತ್ತ ಅಮ್ಮ
ಹ್ಮ್ ಮತ್ತೇನಾ
ಮತ್ತ ನಮ್ ಕಡೆ ಎಲ್ಲಾ ಏನಿಲ್ಲಪ್ಪ ಎಲ್ಲ ನಿಮ್ದ
ನಿಮ್ ಕಡೆ ಏನ್ ಹೇಳ್ತಾರೆ
ನಮ ಕಡೆ ರಾಗಿ ಸಜಜಿ ರಾಗಿ ಬಾಳ ಕಡಿಮೆ ಬಾಳ ರೇರ್ ಮೂಮೆಂಟ್ಸ
ಹಾ ಜಾಸ್ತಿ ಜಾಸ್ತಿ ಅಂದ್ರೆ ಏನ
ಹ ಸಜ್ಜಿ ಜೋಳ
ಹ್ಮ್ ಸಜ್ಜಿ ಹೆಂಗಿರ್ತತಿಳ್ದ
ಸಜ್ಜೆ ಸಣ್ಣ ಕಾಳತತ್ ನೋಡಿಲ್ಲಾ ನಿಮ್ ಸಜ್ಜೆ
ನೋಡಿನಿ ಅದೇ ಅಂತ ಗೊತ್ತಿಲ್ಲ ಅಷ್ಟೇ ಮತ್ತದು ಸರಿ ಹತತ ಮಾರಟ್ ನಕ
ಹ್ಮ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್
- ಒಂದ್ ರೇಟ್ ಎಲ್ಲ ಒಂದ್ ಸಾವಿರದಂದ ಸಾವಿರದಂದ ಹನ್ನೆರಡು ನೂರು ರೂಪಾಯಿ ಅಸ್ತಿ ಆಯತದದು ಜಾಸ್ತಿ ಸಿಗಲ್ಲ ಅದಕ್ಕೆ
ಒಂದ್ ಕೆಜಿಗೆ
ಒಂದ್ ಕೆಜಿಗಲ್ಲ ಒಂದ್ಷ್ಟ
ಒಂದು ಕಂಟಲ್ಲಿ ಬರ ಒಂದು ಸಾವರ ಅಷ್ಟತಾನ
ಹಾ ಸಾವಿರದ ಸಾವಿರದನ್ನೂರು ಎರ ಷ್ಟೆ ಮತ್ತೆ ಏನ್ ಇತನ್ನು
ಹಂಗಂದ್ರ ಪಾಡಲ್ಲ ಮತ್ತೆ
ಎಲ್ಲಿಪ್ಪಾಟ್ರಿ
ಹಾ ತಾ ತಾಾನರಿ ಪಡದು
ಹ್ಮ ಹ ಅವ್ರ ನ ನ್ ನಾನ್ ಹತಲ್ಲ ರೈತರು ನಮಗೆ ಏನ್ ಸಿಗಲ್ಲ ಅತ್ತ ಅತ್ಯ ಅಂದು ಬಸಿ ತನ್ನ
ಹ್ಮ್ ಹ್ಮ
ಅತಿ ಅತಿ ಚನ್ನ ಬಷ
ಹತ್ತ
ಹ್ಮ
ಅದು ಕ್ವಿಂಟಲ್ಗೆ ಎಷ್ಟು ಹತ್ತಿ ಐವತ್ತು ಸಾವಿರ ಹಾ ಒಂದ್ ಎಕರೆಗೆ ಎಷ್ಟ್ ಗಂಟಲ್ಲಿ ಬರ್ತತಿ ಹಾ
ನರ
ಸರ್ ಜರ ಮಾತ್ರ ಕೇಳುತ್ತಿಲ್ಲ
ಕೆಲವೊಂದಂದು ಕಂಪನಿ ಮೇಲೆ ಡಿಪೆಂಡ್ ಆಗ್ತದ ಅದು
ನ
ಚಲ ಕಂಪನಿ ವಾ ಅದ್ರ ಮೇಲೆ ಡಿಪೆಂಡ್ ಆಗ್ತಿಲ್ಲ
ಇವಾಗ ಒಂದಗ್ರಿಗೆ ಎಷ್ಟು ಈ ಈಳ್ ಬರ್ಬಹದು ಅದು ಎಷ್ಟ್ ಕ್ವಿಂಟಲ್ ಬರ್ಬೋದು ಅವ ಒಂದು ಒಂದ್ ಕ್ವಿಂಟಲ್ ಎಷ್ಟ ಅಂದ ನೀನ ಐವತ್ ಸಾವಿರ ಹ್ಮ್ ಒಂದ್ ಎಕರೆಗೆ ಐದ ಸ ಎಷ್ಟೇ
ಒಂದು
ಒಂದ್ ಕ್ವಿಂಟಲ್ ಯಾವ ಸರ್ ಒಂದ್ ಎಗ್ರ ಎಷ್ಟು ಬರ್ಬೋದು ಒಂದ್ ಐದು ಟನ್ ಐವತ್ ಸಾವಿರ ಎಷ್ಟ ಕ್ವಿಂಟಲ್ ಬರ್ಬೋದು ಒಂದು ನನ್ನ ದಗಗೆ
ನಾಲ್ಕರಿಂದ ಐದ ಕ್ವಿಂಟಲ್ ಚೆನ್ನಾಗ್ ಬಳದ್ರ
ಹಂಗಾದ್ರ ಅಲ್ಲೇ ಆತಲ್ಲವಪ್ಪ ಎರಡು ಎರಡೂರ್ ಲಕ್ಷ
ಹ್ಮ್ ಎರಡು ಎರಡುಕ್ಷ ಎರಡು ಮತ್ತೆ ಅದು ಬೀಜ ಬೀಜಗಿಬುರುದಲ್ಲ ರೊಕ್ಕ ತಸಾರಲ್ರಿೀ ಅವ್ರು
ಅದೇನ ಎಲ್ಲ ತೆಗುದ್ರೆ ಒಂದ್ ಐವತ್ ಸಾವಿರ ಅರವತ್ ಸಾವಿರ ಆಗ್ಬೋದ ಅಷ್ಟ
ಹ ಬರ ಗೊಬ್ಬ್ರ ಬೀ ಗೊಬ್ಬ್ರ ಜಾಸ್ತಿ ಆತ್ತ ಅರವತ್ತ ಎಪ್ಪತ್ ಸಾವಿರ
ಏ ಒಣಗ್ರ ಎಲ್ಲ ಆಕ್ತಿವಪ್ಪ ಆತರ ಆರ ತಾರ
ಒಂದ
ಒತ್ತಿ ಅಂದ್ರ ನೀ ಅಷ್ಟೇ ಆಗ್ತಿಲ್ಲ ಯ ಗೋಪ ಹತ್ತಳ್ಳನ
ಗಿಡ ಬಾಳ ಚಂದ ಗಿಡ ಬಾಳ ಚಂದ ದೊಡ್ಡು ಬಂದ್ರೆ ಅಷ್ಟೇ ಅಸ್ ಬರ್ತದ ಗಿಡ ಸರಿ ಬಂದಿಲ್ಲಂದ್ರೆ ಬರಂಗಿಲ್ಲಷ್ಟತ ಈರ ಸರಿ ಮಾಡಿಲ್ಲ ಅಂದ್ರೆ ಬರನ್ಗಗ್ತವೆ
ಹಾ ಹ ಹ ನೀ ಯಾವಾಗ ಒಬರ ಆಗ್ತ ನೀ ಹ
ಬತ್ತಾಯಸ
ಹಲೋ
ಹಲೋ ಎಪಿ ಯೂರಿಯಾ ಪಟ್ಟ ಎಪಿ ಏನ್ ನೆಟ್ವರ್ಕ್ ಇರತೆ ಬಂದೇ ನೀ
ಸರ್ ಜರಾ ತಡ
ನೆಟ್ ನೆಟ್ವರ್ಕ್ ಅದ ಎಲ್ಲಿ ನೀನ್ ಹತ್ರ
ಅದು ಹಾ ಬಿಎಪಿ ಅಲ್ಲೇ ನೀ ನೀರಿಿಂದಲ್ಲಿ ಕುಂತೀ ನೀರಿಿಂದಲ್ಲಿ ಕುಂತೀಿ
ಹಾ ಡಿ ಎ ಪಿ ಜಗ್ಗಿರಿ ಐತತ್ತಪ್ಪರ ಮತ್ತೆ ಇವರಿ ಎಷ್ಟು ಗ್ರೇಟ್
ಆಗ್ತೇವಿ
ಇವಾರಿಯ
ಇವರಿಯಾ ಮುನ್ನೂರು ಮುನ್ನೂರ ಐವತ್ ರೂಪಾಯಿ
ಮತ್ತೆ ಡಿ ಎ ಪಿ ಎಷ್ಟ ಐತೆ ಡಿ ಎ ಪಿ
ಈ ಹದ್ಾರನೂರಂದ ಹದ್ಿನಂನೂರು ರೂಪಾಯಿ ತನ ಬೀಳ್ತದೆ ಪೊಟ್ಯಾಶ ಆದದ್ರನು ಹದ್ನಳ್ನೂರು ಹದಿನಳ್ ಹಾ ಪೊಟ್ಯಾಾಸು ಹದಿನೇಳಳ್ನೂರು ಹದ್ನೇಳಳ್ನೂರ ಐವತ್ತು ಬರ್ತದ ಒಂದ್ ಪ್ಯಾಕೆಟ್ ರೆಡ್ ಕಲರ್ ಇತ ಕೆಂಪ ಕೆಂಪತ
ಇದು ಎಂ ಪಿ ಅಲ್ಲ
ಹ್ಮ್ ಹ್ಮ್ ಎಂಓಪಿ ಹ್ಮ ಹ ಎಮಓಪಿ
ಹ್ಮ್
ಅದೇ
ಹಾ ಹಾ ಹಾ
ಹಂಗೆ ಅಲ್ಲಿ ನೋಡಣ ಏನೇನ್ ಆಗ್ತದ ಇನ್ನ
ಹತ್ತಿ ಮಕ್ಕೆ ಜೋಳ ಹತ್ತಿ ಮೆಕ್ಕೆೆ ಜೋಳ
ಹ ಮಕ್ಕೆೆಜೋಳ ಆಗ್ತವೆ ಮೆಕ್ಕೆೆ ಜೋಳ ಬಂದ ಎರಡು ಆಗ್ತವೆ ಹಾ ಎರಡು ಮಕ್ಕೆೆ ಜೋಳ ಬಂದ ಜೋಳ ಹ್ಮ ಬಲಿತಾವೋ
ಹಾ
ಆಾಗ್ತವಿ ನಾವು ಹಾಕಿ ಬೆಳ್ತವಿ
ಹಾ
ಮತ್ತೆ ಭಾಯ್
ಅಲೋ
ಹಾ
ಏ ಹ್ಮ್ ನಿಮ್ ಕಡೆ ಏನ್್ ಬೆಳತರಿ
ನಮ್ ಕಡೆ ನಪ್ಪ ತರಕಾರಿ ಎಷ್ಟ ಬೆಳ್ತಾರೆ
ತರಕಾರಿ ಅಂದರೆ ಯಾವು ಯಾವುದು
ಗಡ್ಡೆ ಮತ್ತ ಮೆಸಕಾಯಿಬನಕಾಯಿ ಹ ಅವೆಲ್ಲ ಬೆಳತೆ
ಬದನಿ ಬದನಿ ಕಾಯ ರೇಟ್ ಹೆಂಗ ಇರ್ತ್ತ
ಬದನೇಕಾಯಿ ಅಂದ್ರ ಒಂದಚೀಲ ಲೆಕ್ಕ ಅದು ಪ್ಯಾಕೆಟ್ ಒಂದ ಮುನ್ನೂರು ರೂಪಾಯಿ ಪಕೆಟ್ ಹಕ್ಕವು ಮುನ್ನೂರುಿ ಮುನ್ನೂರಿಂದ ನಾನೂರು ಹಂಗ ಹಾ ಜಾಸ್ತಿ ಅಂದ್ರ ಅಡುಕೆ ಬೀಳ ತದ ನೋಡು.
ಅಡಿಕೆ ಬೆಳತಾರ ನೀವು ಓ ಹಂಗೇನು.
ಹ್ಮ್
ನಿಜ ಬಂದಂಗಾತತೆ.
ಹಾ
ನಮ್ಗೆ ಯಾಕ ನಿದ್ದೆ ಬಂದಂಗ ಆಗ್ತೈತ್ ಯಾಕೋ.
ಹ್ಮ್ ಯಾಕ?
ಯಾಕಂದ್ರೆ ನಿದ್ದೆೆಗೆಡ್ತೀವಿ ಒಂದ್ಸಲ ಮಲ್ಕ ಬೇಕ್.
ಹಾ
ಹ್ಮ ಇಲ್ಲ ಒಂದ್ಸಲ ಹಂಗೆ ಕೆಲ್ಸ ಐತೆ ಕೆಲ್ಸ ಮುಗಸ್ಕೊಂಡ್ ಬರಕ್ಕು.
ಯಾವ್ ಕೆಲ್ಸ?
ಇಲ್ಲೇ ಒಂದ್ ಚೂರು ಫ್ರೆಂಡ್ಸ್ ಹ ಭೇಟಿಯಾಗಿ ಬರ್ಬೇಕಿತ್ತು ಹುಡ್ಗೂರ್ನ.
ಇವಾಗ ಎಲ್ಲೋಕ್ಕಿ ಬೇಟಿ ಆಗಕ್ಕ.
ಅ ಡಯಗ್ರಾಮೆಲ್ಲ ಹಾಕ್ಬೇಕು ನಾಳೆ ಎಂಟ ಐತೆ
ಹೊರ್ಗೋಕತ್ತಿನ್ ಹೊರಗೆ.
ಹೊರ್ಗೋದಲ್ಲ ಇಲ್ಲೆ ಹಸ್ಟೆಲ್ಲಾಗೆ.
ಹ ಮತ್ತೆ ಮೀಟ್ ಆಗ್ಬೇಕಂತ ಹೇಳ್ದಲ್ಲ ಬೇಟಿ ಆಗ್ಬೇಕಂತ. ಹ್ಮ್ ಹಂಗ ಹೇಳ್ ಮತ್ತೆ.
ಸರಿ ಹೊಯ್ಬರ್ಲಾ.
ಹಾ ಸರಿ
ಹ್ಮ ಸರಿತ್ ಬಾಯ್.
ಹುಂ ಆಚಿ